ಹಾ ಕೆಸ್ತಾ ಇದೆ ಕೇಳಿಸ್ತಾ ಇದೆ. ತಿಂಡಿಯೇ ಆಯ್ತು ನಿನ್ಟ
ಹ್ಮ್ ಆಯ್ತು ಏನ್ ಮಾಡ್ದೇನ ನಾಷ್ಟಾ?
ನ ಅಷ್ಟ ಏನ್ ಮಾಡಿದೆ ಇವತ್ತು ಏಗ್ ರೈಸ್
ಎಗ್ ರೈಸ್
ನೀೇನ್ ಮಾಡ್ದ?
ನಮ್ದು
ಉ ಇದು ಉಪ್ಪಿಟ್ಟು ಕಿಚಡಿ
ವಾ
ಹ್ಮ್ ಮಕ್ಳಿಗೆ ಬಾಕ್ಸ್ಗೆ ಚಿತ್ರನ್ನ
ಯ
ಕಿಚಡಿ ಮಾಡ್ದ
ಹಾ
ಆಮೇಲೆ ಆ ಬಾಕ್ಸ್ ಹಾಕಿದ್ಮೇಲೆ ಇಬ್ರುನು ನಂ ಕಿಚಿದ ಬೇಡ ಇವತ್ತು ಅಂತ ಹತ್ಕೊಂಡ್ ಕುತ್ಕೊಂಡ್ರು ಹ
ಹಾ
ಅವ್ರಗ್ ಚಿತ್ರಾನ್ನ ಹಾಕ್ದೆ ನಿಮ್ಮಳ ಜಗಪ್ಪಂಗೆ ಕಿಚಡಿ ಹಾಕ್ಲೆ ತಾಸಂಗೆ ಉ ರಿಪೀಟ್ ಮಾಡಿಕೊಟ್ಟೆ
ಹ ಹ ನಮ್ದು ಇವತ್ತು ಹ ಬೆಳಿಗ್ಗೆ ಈರುಳ್ಳಿ ಟೊಮೆಟೊ ಯಾವದೇ ಇರ್ಲಿಲ್ಲ ಅದಕ್ಕೆ ನಾವ್ ನ್ ಮಾಡಿದ್ವಿ ರಾತ್ರಿ ಎಗ್ರೇಸ್ ಮಾಡಿದ್ವಿ ಅದನ್ನೇ ಇನ್ನು ಚೂರ್ ಇತ್ತು ಅದನ್ನ ಅವನಿಗೆ ಬಿಸಿ ಮಾಡ್ಕೊಟ್ಟೆ ಆಮೇಲೆ ಇದು ಒಂದು್ ನಾಲ್ಕ್ ಮೊಟ್ಟೆ ಬೇಯಿಸಿ ತಿಂದ್ರಿ ಅದನ್ನೇ
ಯಜ್ಮಾನ್ರಿ ಕೆಲ್ಸಕ್ ಹೋದ್ರೇನ
ಡ್ಯೂಟಿ ಮೂರು ವಾರ ರಜಾ
ಮೂರ್ವರರ ಜನ ಹಾಕೊಂಡಿರದ ಕೊಟ್ಟಿರದ
ಮೆಡಿಕಲ್ ಲೀವ್
ಮೆಡಿಕಲ್ ಲೀವ್
ಹ್ಮ್ ಅದಕ್ಕೆ ಮೂರ್ ದಿನ ಹ್ಮ್
ರಾಖಿ ಲಕ್ಕಿಯಲ್ಲಿ
ಹಾ ಇಲ್ಲೇ ಒಳಗಡೆ ಅವ್ರೆ ಟಿ ವಿ ನೋಡ್ತಾ ಹಾಕತವ್ರಿ
ಅದು ಯ್ತೆ ನಿನ್ನೊಂದು ಏ
ಎಲ್ಲ ಲಡ್ಡು ಲಡ್ಡು ಹೂಯ್ತದು ಹೂಯ್ತು ನೆನ್ನೆ ಯಾಕೋ ಅದ್ ಇಲ್ಗೆ ಬರಂಗ ಕಾಣ್ತತ್ತು ಹ ರಮ್ಮ ಬಂದ್ಬಿಟ್ಟು ಅಲ್ ಚಿಂಟುನಾ ಚಿಂಟು ಹೇಳದ್ಂತೆ ಫೋನ್ ಮಾಡಿ ಮೊನ್ನೆ ಒಂದ್ ಎರಡ್ ವರ್ಷ ಸಾಕಳ್ರಿ ಇರಿ ನೋಡಿ ಹಕ್ಳಕ್ ಆಗಲ್ಲ ಅಂತ
ಹ್ಮ್
ಅವರ ತಾತಂಗಗೆ ಫುಲ್ಲು ಇದು ಅಂದ್ರೆ ಹ ತುಂಬಾ ಹುಷಾರಿಲ್ಲ ಅಲ್ಲೇ ಮನೆಯಿಂದ ಆಚೆ ಕೂಡಸ್ ಯಾವಾಗ್ಲೂ ಅಲ್ಲೇ ಎಲ್ಲಾ ಫುಲ್ ವಲೀಜ ಮಾಡ್ಕೊತಾರಂತೆ ಅದಿಕ್ಕೆ ಆ ಚಿಣ ನ್ ಲಡ್ಡು ಇರಂಗಿಲ್ವಲ್ಲ ಅಲ್ಲಿ
ಹ್ಮ್
ಅದಕ್ಕೆ ಕರ್ಕೊಂಡ ಹೋಗಕ್ಕೆೆ ಅತ್ತೆಗೇಳುವ ಮಾತಾಡುವಂತ ಅಂದಂತೆ ಇಲ್ಲಾಂದ್ರೆ ಅಲ್ಲೇ ಸಾಕು ಹಳೆ ಮನೇಲಿ ಅಂತ
ಹ್ಮ್
ಅದಕ್ಕೆ ನಾನ್ ಇಲ್ಲಾ ಹಾಗಲ್ಲ ಇಲ್ ಸಾಕೊಳಲ್ಲ ನಾನ್ ಅವಳಗ್ ಲಾಸ್ಟ್ ಟೈಮ್ ಹೇಳಿದ್ದೆ ಯಾಕಂದ್ರೆ ಅವಳು ಕ್ರಿಕೆಟಗ್ ಸೇರ್ಕೊಳೆ ಇಲ್ಲ ಸ್ಕೂಲಗ್ ಸೇರ್ಕೊ ಕೊಳಕೆ ಅಂತ ಪ್ಲಾನ್ ಮಾಡ್ತಾ ಇದ್ರು
ಹ್ಮ್
ಹಾ ಅದಕ್ಕೆ ಬಾಳ್ ಇಲ್ಲಿಬೇಕ್ರ ಸ್ಕೂಲಗ್ ಸೇರ್ಕಳಮ್ಮ ಆದ್ರೆ ಲಡ್ಡುನ ಇಟ್ಕೊಳಕ್ ಆಗ ಲ್ಲಕ ನಾನ್ ಹುಡ್ಗ ಅಲ್ವಾ ಸುಮ್ನೆ ಲಕ್ಕಿ ರಾಕ್ಕಿ ಹುಡ್ಗಿರಲ್ವ ಅದಕ್ಕೆ ಕ್ರಾಸಿಂಗ್ ಆದ್ರೆ ಕಷ್ಟ ಬೇಡ ಅಂತ ಹೇಳಿದ್ದೆ. ಏನ ಆಗಲ್ಲತ್ ಇಟ್ಕು ಇಡ್ಕು ಅಂತ ಹೇಳ್ತಾ ಇಲ್ಲ ನಾನ ಇರ್ತೀನಿ ಲಡ್ಡುನು ಇಲ್ಲೇ ಇರ್ಲಿ ಅಂತ ಬ್ಯಾಡ ಬೇಕ ನೀನ್ ಇರೋ ಲಡ್ಡು ಬೇಡ ಅಂತ ಅಂದಿದ್ದೆ ಅದಕ್ಕೆ ಅವ್ರ ಅಜ್ಜಿಕೈ ಲ್ಲಿ ಹೇಳ್ ಕಳ್ಸ ಡಾಕ್ಟರು ಏನಂದ್ರು ಅದೇ ಅದು ಲೂಸ್ ಆದಂಗ ಆದಂಗ್ ಬಂದು ಮತ್ತೆ ಫಿಟ್ ಮಾಡಸ್ಕೊಬೇಕಂತೆ
ಹ್ಮ
ಮತ್ತೆ ಅದನ್ನ ಅವತ್ ಹಾಕಿದ ಆಪರೇಷನ್ ಆಗಿದ್ದಿನದದು ತಗ್ದು ಮತ್ತೆ ಬ್ಯಾಂಡೇಡ್ ಹಾಕಿದ್ರು
ಹ್ಮ
ಹ ಅಕ್ಕೆ ಲೂಸ್ ಆದಂಗ ಅದಂಗೆ ಬನ್ನಿ ಮತ್ತೆ ಅದೇ ಗಾಳಿಗೆ ದೂಳು ಇದಕ್ಕೆಲ್ಲ ಹೋಗ್ಬ್ಯಾಡ್ದು ಹ ಸ್ವೆಟ್ ಆದ್ರೆ ಅದು ಗಮ್ ಕಿತ್ಕೊಂತ ಬರುತ್ತೆ ಅವಾಗ ಮತ್ತೆ ಅಲ್ಗು ಇಲ್ಗು ಓಡಾಡ್ಬೇಕಾಗತ್ತೆ.
ಅದು ಹೊಲ್ಗೆ ಹಾಕಿರ್ತರಲ್ಲ ಹೊಲ್ಗೆ ಅ ಅದೇ ಆಗದೇ ಉದ್ರೋಗುತ್ತೆ ತಾನೆ ಇವಾಗ ಹಾಕೋ ಹೊಲಿಗೆಗಳು ಅದನ್ನ ಬಿಚ್ಚಿಸ್ಬೇಕಾ
ಏನ್ ಹೆಂಗ್ ಮಾಡೋರ ಗೊತ್ತಿಲ್ಲಾ ಅಂದ್ರೆ ನಮ ನಾ ಹೋಯ್ತಾ ಇರೋದು ಅದು ಮೂಳೆ ಕೂರಕ್ಕೆ ಅಂದಬಿಟ್ಟು ಒಂದ್ ಗಟ್ಟಿ ಇದೊಂದು ಸ್ಪ್ರಿಂಟ್ ಅಂತಾರಂತೆ ಗಟ್ಟಿ ಇದೊಂದು ಶೇ ಮೂಗಿನ್ ಶೇಪಂದು
ಹಾ
ಅದನ್ನಹಾಕೆ ಅದ್ರ ಮೇಲೆ ಬ್ಯಾಂಡೆಡ್ ಹಾಕಿದ್ದಾರೆ ಸೊ ಅದು ಲೂಸ್ ಆಗ್ಬಾರ್ದಂತೆ ಅದು ಲೂಸ್ ಆದ್ರೆ ಆಪ್ರೇಷನ್ ಮಾಡಿರೋದು ವೇಷ್ಟು ಸೊ ಅದ್ ಫಿಟ್ ಆಗಿ ಇರ್ಬೇಕು ಅಂತ ಹೇಳೋದು
ಎಷ್ಟ ದಿನ ಬೇಕಂತದು ಕೂಡ್ಕೊಳ್ಳೋದಿಕ್ಕೆ
ತ್ರೀ ವೀಕ್ಸ್
ತ್ರೀ ವೀಕ್ಸ್
ಹ್ಮ್ ಮೂರ್ ವಾರದಲ್ಲಿ ಕ್ಲಿಯರ್ ಆಗತ್ತಂತೆ
ನೋವೇನಿಲ್ವಾ
ಇಲ್ಲ ನೋವ ಅಂದ್ರೆ ಟಚ್ ಕಿಚ್ ಆದಾಗ ನೋವ್ತದೆ ಅಂತಾನೆ ಈಗ ನಾವ ಅಂದ್ರೆ ಮಿಸ್ ಆಗ ಏನಾದ್ರು ಟಚ್ ಆದಾಗ ಬೇಕು ಅಂತ ಮುಟ್ಕೊಂಡಂಗ ಏನ ಆಗಲ್ಲ ಮಿಸ್ ಆಗಿ ಟಚ್ ಆಯ್ತು ಹಾಗಾಗಿ ನೋವಾಗತ್ತೆ ಅಂತಾನೆ ಅಷ್ಟ್ ಬಿಟ್ರೆ ಮತ್ತೆ ನೋವನಲ್ಲ
ಈಗ ತ್ರೀ ವೀಕ್ಸ್ ಒಂದೊಂದ್ ಸರಿ ಹೋಗ್ಬೇಕ ಆಸ್ಪತ್ರೆ ಚೆಕಪ್ ಗೆ
ಇಲ್ಲ ವಾರಕ್ಕ ಒಂದ್ಸತಿ ಬನ್ನಿ ಅಂತ ಹೇಳವ್ರೆ ಆದ್ರೆ ಅಂದ್ರೆ ತೀರಾ ಲೂಸ್ ಆಗಿತ್ತು ಅಂದ್ರೆ ಬನ್ನಿ ಆಲ್ಮೋಸ್ಟ್ ವಾರಕ್ಕೆ ಲೂಸ್ ಆಗುತ್ತಲ್ವಾ ಎಷ್ಟ ಮೊನ್ನೆನೆ ಆಪರೇನ್ ಆದಾಗ ಇದು ನಿನ್ನೆ ಅಷ್ಟೊತ್ತಿಗೆಲ್ಲ ಅಲ್ಲಿಗೆ ಹೋಗೋಷ್ಟದಲ್ಲ ಲೂಸ್ ಆಗಿತ್ತು
ಹ್ಮ್
ಸೊ ಇನ್ನೊಂದ್ ಎರಡ್ ಸತಿ ಹೋಗ್ಬೇಕಕ್ ಆಗ್ಬೋದು ಲೂಸ್ ಆದಂಗ ಆದಂಗ್ ಬನ್ನಿ ಅಂತ ಹೇಳ್ರ ಮತ್ತೇ ನ್ ಟ್ರೀಟ್ಮೆಂಟ್ ಏನಿರಲ್ಲ ಬರಿ ಅದು ಬ್ಯಾಂಡೆಡ್ ಹಾಕಿರೋದು ಲೂಸ್ ಆಯ್ತು ಅಂದ್ರೆ ಮತ್ತೆ ಹಾಕಕ್ ಕರೆಸ್ತಾರ ಹೋಗ್ಬೇಕಷ್ಟೇ
ಅಮ್ಮ ಹೋಯ್ತನ್ ಅಮ್ಮ ಹೋಯ್ತು ಅಂದ ಎಲ್ವಾಗತ್ತೆ
ಹ್ಮ್ ಭಾನುವಾರಾನೇ ಹೋಯ್ತು ನಾನು ಸೋಮವಾರ ಬೆಳಗ್ಗೆ ಹೋಗುವ ಅಂತ ಹೇಳಿದ್ದೆ
ಮತ್ತ್ ನೀ ಬರಲ್ವೇನ್ ಈ ಕಡಿಕೆ ಪ್ರೂಫ್ ಆಗಿ ಹೋಗ್ಬಿಟ್ಟೆ ಮನೆಗೆ ಬರೋದು
ಹಾ ಈಗ
ಎಷ್ಟ್ ಆಗ ಎಷ್ಟ್ ದಿನ ಬೖ ತ್ತು ಅವಾಗಂದ ಅವಾಗವಾಗ ಬರ್ತಾ ಇರ್ತಿದ್ದೆ ಈಗಂತನೂ ಐದಾರು ತಿಂಗಳಿಂದ ಅಂತು ಒಂದ್ ಸರಿನೊ ಎರಡ್ ಸರಿನೊ ಬಂದಿದ್ವಿ.
ಹ್ಮ್ ಹೊಸಾ ಮನೆಗೆ ಅಪ್ರೂಪ ಆಗೋದ್ದೀನಲ್ವ.
ಹ್ಮ ಆ ಮನೇಲಿ ಇದ್ದಾಗೇನೆ ಬರ್ತಾ ಇದ್ದೆ. ಈ ಮನೆಗೆ ಅಪ್ರೂಪ ಆಗೋಬಿಟ್ಟಿ. ಅದು ತಾತ ಕೇಳಂಗ ಆಗ್ಹೋಗ್ಬಿಟ್ಟೆ.
ಹೌದಾ
ಹ ಹುಡ್ಗಿ ಅವಾಗಾಗ ಬರ್ತಿತ್ತು ಏನಮ್ಮ ಈಗ್ ಬರಕೇ ಇಲ್ಲ.
ಹಾ
ಅಂತ ಅಂತಿದ್ರು.
ಹ್ಮ ಹ್ಮ್ ಕೆಲಸಾ ಕೆಲಸ ಉಂಟು.
ಹ್ಮ್ ಅದೇ ಅವಾಗ ಎಲ್ಲಿ ವಿನೀನು ಕೆಲ್ಸಕ್ ದೂರ ಹೋಗೋನು ಈಗ್ ಇಲ್ಲೇ ಇರ್ತಾನೆ ಮಧ್ಯಾಹ್ನ ಊಟಕ್ಕೂ ಬರ್ತಾನೆ.
ತಿರ್ತ ತಿರ್ದ ಬರ್ತಾ ಇದ್ದೇ ಅವಾಗ.
ಹ್ಮ್ ಈಗ್ ಮಧ್ಯಾಹ್ನ ಊಟಕ್ಕೂ ಮನೆಗೆ ಬರ್ತಾನೆ ಬೆಳಿಗ್ಗೆ ತಿಂಡಿನೂ ಮಾಮೂಲಿ ಟೈಮ್ಗೆ. ಸಂಜೆ ಊಟನೂ ಮನೇೆಲ್ಲೇ ಆರಾಮಾಗ ಆಗ್ತದೆ ಯಾವಾಗ ಅಂದ್ರೆ ಬೆಳಿಗ್ಗೆ ಏನ್ ಬಾಕ್ಸ್ಗ ಹಾಕಕ್ಕೊಟ್ರೆ. ಮಧ್ಯಾಹ್ನಕ್ಕೂ ಸೇರ್ಸಿ ರಾತ್ರಿ ಲೇಟ್ ಆಯ್ತ ಅಂದ್ರೆ ಅಲ್ಲೇ ತಿನ್ಕೊಳ್ಳೋನು ಲೇಟ್ ಆದ್ರೆ ಒನ್ನೊನ್ಸತ ಅ ಅಲ್ಲೇ ಉಳ್ಕೊಳ್ಳೋನು. ಇವಾಗಲ್ಲಿ ದೆರ್ ಈಸ್ ನೋ ಆಪ್ಷನ್.
ಹ್ಮ
ಹ್ಮ್ ಹ
ಆಮೇಲೆ ಏನೋ ನೆನ್ಸ್ಕೊಂಡೆ.
ಹ್ಮ್
ಏನೋ ನೆನ್ಸ್ಕೊಂಡೆ ಮರ್ತೇ ಹೋಯ್ತು ನೀವ್ ಫೋನು ನೀನ್ ಫೋನ್ ಮಾಡಬೇಕು ಅಂತ ತನ್ಕೊಳಕೃ ಮುಂಚೆ ಮೆಸೇಜ್ ಮಾಡಿದ್ನಲ್ಲ. ಅವಾಗ ನೆನಸ್ಕೊತಿದ್ದೆ ಹಿ ಕಾಲ್ ಮಾಡಿದ್ಮೇಲೆ ಅಷ್ಟೊಗಿಲ್ ಕಲಕ್ಕ ಬಂತು ಅವ್ರ ಹತ್ರ ಮಾತಾಡ್ತಿದ್ದೆ ಮರ್ತೆ ಹೋಯ್ತು.
ಹ್ಮ್ ಏನೋಪ್ಪ.
ನೀನ್ ನಾಯಿ ಮೊನ್ನೆ ಒಬ್ಬಿರಿಗ್ ಕಚ್ಬಿಟ್ಟೖತ್ ಪಾಪ. ಹ ಇ ಬಿಳಿನಾಯಿ ಐತಲ್ಲ ಇಲ್ಲಿ ಆ ಯಾರೋ ಬೈಕ್ಗ ಬಂದಾರ ಅವ್ರ್ ಮನೆಗೆ ಅವ್ರ್ ಮನೆಗೇನೆೇ ಬಂದಿರೋದು. ಅವರು ಇಲ್ಲ ಅವ ಣ್ಣ ಇಲ್ಲ ಅಂತ ಅವ್ರು ವಾಪಸ್ ಹೋಗಕ್ ಗಾಡಿ ತಿರ್ಗಿಸ್ಕೊಳಕ್ ಹೋಗೋರೆ ತಿರುಗಸ್ಕೊಂಡ್ ಸ್ಟಾರ್ಟ್ ಮಾಡ್ ಚೂರ್ ಮುಂದಕ್ ಹೋಗೋರೆ ಅವಾಗ ಬಚ್ಚ
ಅಯ್ಯ ಇಂಜೆಕ್ಷನ್ ಎಲ್ಲ ಹಾಕ್ಸವ್ರ ಅದಕ್ಕೆ ಇಲ್ವಾ?
ಮರಿಗ್ ತಂದ್ ಸಾಕೊಂಡಿದ್ರು ಅದನ್ನ ನೆಟ್ಟ ಅದಕ್ಕೊಂದ ಸ್ನಾನನು ಮಾಡ್ಸಲ್ಲ ಇಂಜೆಕ್ಷನ್ ಹಾಕ್ಸಲ್ಲ. ಏನು ಮಾಡ್ಸಲ್ಲ ಸುಮ್ನೆ ಮನೆ ಈ ರೋಡ್ಗ್ ಯಾರ್ನು ಬರಕ್ ಬಿಡಲ್ವಲ್ಲ ಅಂತ ಹೇಳ್ಬಿಟ್ಟು ಇಕೊಂಡವ್ರೆ ನೆಟ್ಟಿಗ್ ಊಟನೂ ಹಾಕಲ್ಲ ಅದಿಕ್ಕೆ.
ಹ್ಮ್ ಹ್ಮ ಹ್ಮ್
ಈ ನಾ ಇಲ್ಲಿ ಇನ್ನೊ ನಾಯಿ ಐತಲ್ಲಾ ಅದಕ್ ಆಕ್ತೀನಲ್ಲಾ ಅದ್ ಅದ್ ತಿನ್ದಲ್ಲೇ ಇದ್ದಿದ್ದಾಗ ಅದೇ ತಿನ್ ತದೆ
ಹ್ಮ್
ಹೋಗ ಬರೋರ್ನ್ನೆಲ್ಲಾ ಕಚ್ಚ ಚ್ಚಕ್ ಹತದೆ ಬೈಕಾಗ ಬರೋಂಗಿಲ್ಲ ಕಾರಾಗ ಬರಂಗಿಲ್ಲ ಅದ್ರಿಂದ ಓಡ್ತದಂಗೆ
ಹ್ಮ್ ಇದು ನಿಮ್ಗೆ ಯಾರು ಕಚ್ಚಿಲ್ಲ ತಾನೆ ಯಾವತ್ತುನು
ದಿನಾ ಮುಖ ನೋಡೋರ್ಗೆ ಕಚ್ಚಲ್ಲ ಹಂಗ ಏನನೋ ನೈಟ್ ಏನೇನೋ ಬಂದ್ರು ಬಗ್ಲತದೆ ಏಯ್ ಅಂದ್ರೆ ಸಾಕು ವಾಯ್ಸ್ ಗುರ್ತಿಕ್ಕತದೆ ಅವಾಗ ಸುಮ್ ಆಗತದೆ ಈ ಹೊಸಬ್ರು ವಯ್ಸ್ ಗೊತ್ತಿಲ್ಲ ಮುಖ ಗೊತ್ತ ಗೊತ್ತಿಲ್ಲ ಅಂದೋರಿಗೆ ಮಾತ್ರ ಬರೋಕೆ ಉಳಾಕಲ್ಲ
ಹ್ಮ ಪಾಪ ಈಗ ಅವ್ರಿಗೆ ಎಷ್ಟು ಇಂಜೆಕ್ಷನ್ ಹಾಕ್ಸ್ಕೊಬೇಕು
ಹ್ಮ್ ಅದು ಹೆಂಗ್ ಕಚ್ಚೈತೆ ಗೊತ್ತಾರಕ್ತ ಬರಂಗೆ ಕಚ್ಚೈತೆ ಕಾಲಿಗೆ
ಹ್ಮ್ ವ್ಯಾಕ್ಸಿನ್ ಆಗಿದ್ದಿರೋದಲ್ವಾ ಸೊ ಏನ ಕೇರ್ಫುಲ್ ಆಗಿ ಅ ಮಾಡ್ಬೇಕು ಅವ್ರು ವ್ಯಾಕ್ಸಿನ್ ಆಗಿರೋವಾದ್ರೆ ಜಾಸ್ತಿ ತಲೆಕಡ್ಸ್್ಕಳಲ್ಲ ಹ್ಮ್
ಆ ನಾಯಿಗ ಅವ್ರು ಏನು ಕೇರ್ ತೊಗೊಳಲ್ಲ ಸುಮ್ಮನೆ ಇಟ್ಕೊಂಡಿದಾರ ಅಷ್ಟೇ ಮನೆ ಹತ್ರ ಒಂದು ಬೊಗಳಕ್ ಇರಲಿ ಅಂತ
ಹ್ಮ್
ಕಾಲಿಗ ಒಂದ್ ಸರಿ ಅದೇ ಎ ಮಾಡ್ಕೊಂಡಿತ್ತು ಯಾವದೋ ಕಾರಿಂದೆ ಆ ಬೊಗ್ಳ್ಕೊಂಡ್ ಓಡೋಗಕ್ ಹೋಗಿ ಕಾರನು ರಿವರ್ಸ್ ಬಂದ್ಬಿಟ್ಟು ಕಾರ್ ಮೇಲೆ ಹತ್ಸಿದ್ದ ಮೂಳೆ ಮಧ್ಯದಲ್ಲಿ ನೆತಾಡ್ತಿತಿ ಈಚೆ ಓಪನ್ ಆಗಿ ಅವರು ಅವವಾಗ್ಲೇನೇ ಡಾ ತೋರಿಸ್ಲಿಲ್ಲ ಸುಮ್ನೆ ಅದ್ ಮಲ್ಗೆ ತಕ್ಕ ಹೋಗಿ ಪೌಡ್ರ ಹಾಕದು ಬರೋದು ಪೌಡ್ರ ಹಾಕದು ಬರೋದು ಮಾಡ್ಕೊಂಡರು
ಹ್ಮ್್ಮ ಏನು ಮಾಡಂಗಿಲ್ಲ ಈಗ ಹಾಸ್ಪಿಟ್ಲ್ ತೋರ್ಸ್ಲೇಬೇಕು ಹ್ಮ್
ತಿಂ ಅಡ್ಗೆ